ಇಲ್ಲಿ ಅದಾನ
ಹೋದಂಗಾಗದನಿನ್ನಿ ಹೊಲ್ಕೊಂಟಿನಿ ಈಗ್ ನಡ್ಕಾಂತ ಸುಮ್ಮ.
ಓವವಾಆ
ಮಳಿ ಬಂದಾದಲ್ಲಾನಿನ್ನೆ.
ಹ ಹ್ಮ್, ಹ್ಮ್
ಎಕಡಿಹೋಗಿಲ್ಲ ಸುಮ್ ತಿರುಗಾಡಿಕಾಂತ ಹೋಗ್ ಬಂದ್ರೆ ಆಯ್ತಂತ.
ಆ ಮಳಿ ಜಗ್ ಬಂದಾ ದೇನಾ?
ಹ್ಮ್, ನಿನ್ನೆ ಒಂದ್ ಇಟ್ಟು ಹೊಡದ ಮೊನ್ನಿ ಒಂದ್ ಇಟ್
ಪಾಡ ಬಿಡ ನಿಮಗೆ ನಮ್ಮ ನಮ್ಮ್ ನಮ್ಮೂರಿಗೆ ಇಲ್ ಅಂತಲ್ಲೇ ಮಳಿ.
ನಮ್ಮೂರಗ್ ಇಲ್ಲಿ ಹಳ್ಳದಾಟಿಲ್ಲ ನಿಮ್ ಊರಿಗ್ ದೂರ ಹೋಯ್ದೀನಿ.
ಹ
ಹು ಹು ಹ ದೊಡ್ಡಳ್ಳ ಆದ್ ನೋಡು ಆ ಕಡೆ ಎರೆಕಾಗಿಲ್ಲಂತ ಅವ್ರನ್ನ ಕುಂತಾರ ನೀ ನಿಮ್ಮೂರಿಗೆ ಹೋಗಿ.
ಅಲ್ಲ ಅಲ್ಲಿ ಎಲ್ಲಿ ಬಗಲಾಗೆ ಒಂದ್ ಊರಿಗಿಬಿಟ್ಟು ಒಂದಿಲ್ ನೋಡೆಂಗಾದಮಳಿ.
ನಾನ್ ನಿನ್ಗ ಆವಾಗ ಲಾಸ್ಟ್ ಟೈಮ್ ಏನ್ ಹೇಳಿದ್ದೆ?
ನಮ್ಮೊಲ್ದಾಗ್ ಎರಡ್ ಜೋಳದ್ ಮುಂದ್ ಒಂದ್ ಸತಿ ಮಳೆ ಬಂದ್ರೆ ಒಂದ ನಾಲ್ಕನಿ ಬಿದ್ದದಪ್ಪಾ ಮುಂದಿಲ್ದ ಏನ್ ಬಿದ್ದಿಲ್ಲ ಅಂತ ಹೇಳಿದ್ನಿಲ್ ನಿನ್ಗ. ಹಿಂಗ ಅರ್ಧ ಬಾಡಿ ನಿಂತ್ರೆ ಈ ಕಡೆ ಅರ್ಧ ತೊಯ್ ಬೇಕ್ ಈ ಕಡೆ ತೋಯ್ಬಾಡ್ದ್ ಹಂಗ ಬರತ್ತದ ಈಗ ಮಳಿ ಈಗಿನ್ ಲೆಕ್ಕದ್ ಮಳಿ, ನೀನ್ ನೋಡ ಊರ್ಲಿಂದ ಊರಿಗ್ ಲೆಕ್ ಇಡಲತಿ.
ಅಲ್ಲೇ ಶಹಾಪುರದಗಜಗ್ಗಾದ ಮತ್ ಮಳಿ.
ಹ್ಮ್ ಶಾಪುರಕ್ ಆಗತ್ ನೋಡ್ಲೆ ಗುಡ್ಡ ಅದಲ್ಲ ಆ ಕಡಿ ಶಾಪುರಕ್ ಹೊಡಿತದ ಮೂರ್ ಸತ್ಯಾರು ಒಡಿತದ ಎರಡ್ ಮೂರ್ ಸ
ಹ್ಮ್,
ಗುಡ್ಡಾದಲ್ಲಾ
ಹ್ಮ್, ಹ್ಮ್
ನಿಮ್ ಊರಿಗೇನ್ ಸ್ವಲ್ಪ್
ಸುಮ್ಮ ಅಟ್ಟೆ ಸಣ್ಣ ಬಂದಂತ ಮತ್ತ ಅಷ್ಟೇ ಮತ್ತೇನ್ ಬಂದಿಲ್ಲ ಅಂತ, ಪೂರಾ ಜಾಸ್ತಿ ಇಲ್ಲ ಅಂತ.
ಹ್ಮ್, ಹ್ಮ್
ಅಟ್ಟೆ ಸರ್ಯಾಗಾದ್ ಅಂತಂದರು.
ಆಟೆ ಬೆಳಿಗ್ ಬಿದ್ರೆ ಮತ್ತೊಂದ್ ನಾಲ್ಕ್ ದಿನ ಮುಂದಕ್ ದೊಬ್ತಿತ್ತು.
ಹ್ಮ್, ಅಲ್ಲ ಬೆಳಿಗ್ ಬರ್ಕಲ್ಲ ಸ್ವಲ್ಪ್ ಬಿಸಿಲ್ ಕಮ್ಮಿ ಆಗಬೇಕ್ ಬಿಸಿಲ್ ಜಾಸ್ತಿ ಆದ್ರ ಮತ್ತೆ ಪೂರ್ ಇದಾಗಿ ಬುಡ್ತದ
ಹ್ಮ್, ಈಗ ಇಟ್ಟು -ಇಟ್ಟು ಉದರ್ಲ ಸ್ವಲ್ಪ ಏನೇನ್ ದಿನ್ನಾಮಾಡಂತ್ರ ಆದ. - ಏನೇನ್ ಮಾಡ್ಸದ್ ಗೊತ್ತಿಲ್ಲಾ.
ಬರ್ತಬರ್ತದ.
ನಿಮ್ಮವು ನೀರು ಕೆಟ್ಟಿರಲ್ಲ ಸ್ವಲ್ಪ ಸ್ವಲ್ಪ ಬಂದ್ರೆ ಕವರ ಆಗಬಿಡ್ತದ.
ಹ್ಮ್, ಕಟ್ಟ ಕಟ್ಟಿವಿ ಒಂದ ಎರಡ್ -ಮೂರ ಎಕರೆ ಕಟ್ರಾ ಇನ್ನಾಎಂಟ ಎಕರೆಕಟ್ಟಬೇಕಂತ.
ವಿಡ್ಡ
ಹ್ಮ್, ಅದಿಕ್ಕೆ ಈಗ ನೀ ಬದ್ಲಂತದ ನಡತ ಹಂಗೇನಿಲ್ಲಾ ಬಟ್ ಮಳಿ ಬಂದ್ರ ನಡ ತಂತ ಅದು ಇಲ್ಲಂದ್ರ ನಡಿಯಲ್ಲಾ ಅದು. ಯಾಡ್ ಎಕ್ರೆಕ್
ಇರಲ್ಲ ಅಂದ್ರ ನಡೆಯಲ್ಲನ
ಹ್ಮ್.
ಈಗ ಸ ಸಣ್ಣ ಮಳೆ ಬಂದ್ರ ನೀ ಎದಕ ಹತ್ತಲ್ಲೋ ಅದಕ್ಕ
ಹ್ಮ್ ಪೂಜೆ ಆಗ್ಬೇಕ.
ಹ್ಮ ಅಂಜೇ ಬೆಳಿ ಕಿತ್ತ ಇಲ್ಲಾಂದ್ರ ಕಿತ್ತ ಯಾಡ್ ದಿನ ಇಟ್ಟ ಇಟ್ಟ ಒಂದು ಇಟ್ಟು ಬೆಳೋದಕ ಅಡ್ಡೆ ನಿಂದರೋದಕ
ಹ್ಮ್.
ಈಗ ಕಡ ಆದಂಗೆಲ್ಲ ಆಯ್ತು ಇಳುವರಿ ಬರಲ್ಲ ಮುಂದ್
ಹ್ಮ್.
ಒಬ್ಬ ಏನೇನ್ ಮಾಡ್ತಾವ ಏನೇನ್ ದಬ್ಬ ಆಗ್ತಾವ.
ಹ್ಮ್ ಹಾ
ಅಲ್ಲೇ ಬಳಸ್ತಾವ ಅಲ್ಲೇ ಮಕ್ಕೋಸ್ತಾವ್
ಮತ್ತೆ ಎತ್ತಿನೋಬೇಕಲ್ಲ ಒಗ್ ತಗೊಂಡು ಅಲ್ಲಿ ತಲ್ಲಿಗೆ ಹ್ಮ್.
ಇಲ್ಲಿ ಆಯ್ತಿ ಅದ ಬೈಕ್ ನಮ್ಮ ಹೊಲದಾಗ ನಿಮ್ಮಂಗ ದಾರಿ ಅದ?
ಹ್ಮ್ ದಾರಿಲ್ಲ.
ಗಾಡಿ ಹೋದ್ರ ಅಲ್ಲಿ ತನ್ ಹೋತದ
ಹ್ಮ್.
ನಮ್ಮ ಅಪ್ಪೇನು ಒಯ್ಯೆ ಅಂತಾನೇ ಯಾವಾಗರ ಗಾಡಿ ತಗೊಂಡ್ ಹೋಗೋದ ಆಗಲ್ಲ ನನಗ ಅರಾಮ್ ಮೂವಿ ಹೋಗಿ ಬರೋದು ಅರಾಮ್ ಯಾಡ್ ತಾಸ
ನಿಮಿಷದಾಗ ಹೋಗಿ ಐದ ನಿಮಿಷದಾಗ ಒಂದ ಮನೆ ಬಂದವರು ಮಾಡೋದೇನದ ಹಾ ಏನ್ ಅರ್ಜೆಂಟ್ ಕೆಲ್ಸದ್ದು ಹೂಯ್ಯೋದು.
ಹೂ ಹ್ಮ್.
ಮಾಡಕ್ ಏನ್ ಕೆಲ್ಸ ಇಲ್ಲಿ? ಮುಂಜೆಲೇ ಸುಟ್ಟಕ ಆಗಲ್ಲ ರೀಲ್ಸ್ ನೋಡಿ ನೋಡಿ ಬ್ಯಾಸರ ಆಯ್ತು ನಿನಗ ಹಚ್ಚಿದನೀ
ಅದೇ ಮುಂಜಾಳೆ ಮಕ್ಕೊಂಡಿದ್ದೇ ಹಚ್ಚಿದಪ್ಪ ಅದಕ್ಕ ತಗೊಂಡ ಹಚ್ಚಿದ್ದನೆ.
ಅಲ್ಲಿ ಏರ್ ಅದ್ ಯಾವ್ದೇ ಆ್ಯಪ್ ಇತ್ತಲ್ಲ ಏರ್
ಹಾ
ಅದ ಯಾವ್ದು ಹೇಳ ಪೂರ
ಎ ಆರ್ ಬಿ.
ಏ ಆರ್ ಬೀಸ್ ಸಂಧೆ ಮಾಡತ್ನಂದ.
ಹ್ಮ್.
ಅದೇ ಆದರದ ಏನ್ ಆದಂತಂದೆ ಯೂಸ್ ಮಾಡಿನೀ.
ಹ್ಮ್.
ಕೇಳಿ ಸುಮ್ಮ ಆದೆ ಅದರಾಗ ನೀ ಹಚ್ಚಿದಲ್ಲ ಅದಕ್ಕೆ ಸುಮ್ಮ ಹಚ್ಚಿನಿ.
ಹ ಅವ .
ಆಡಿಯೋಸ್ ದಿ ಅಕೌಂಟ್ ಫ್ರೀಜ್ ಆಗೆತ್ ಅಂತ.
ಅವಂದ.
ಹ್ಮ್.
ಇನ್ನೊಂದ ಆಪ್ ಆದ.
ಹ್ಮ.
ರೆಫರ್ ಮಾಡಿದ್ರೆ ನೂರ್ ರೂಪಾಯಿ ಬರ್ತತದ ಅಂತ ಒಬ್ಬರಿಗಿ.
ಹ್ಮ್ ಹ್ಮ್.
ಆ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಕೊಡ್ಬೇಕ ಅದ ಟ್ರೇಡಿಂಗ್ ಆ್ಯಪ್ ಆದಂತ ಅದ. ಕೊಡುಬೇಕ. ನಂದ ಮಾಡಿದ್ಮೇಲ ದಬ್ಬಕಂತ ಸುಮ್.
ಆಧಾರ್ ಕಾರ್ಡ್ ನಮ್ಮ
ಹ್ಮ್. ನಂದ ಹಂಗೆ ಆದ್ಲೆ ಯಪ್ಪ ನಂದನ್ ನಮ್ಮ ಅಪ್ಪಂದ್ಕ ನಂಬರ್ ಲಿಂಕ್ ಆದ.
ಈಗ ಮಾಡ್ಸ್ಬೇಕ ಈಗ ಇನೊಂದ ತಿಂಗಳ್ದಗ ಮಾಡ್ಸ್ಬೇಕ ಹೆಂಗಾನ ಮಾಡಿ.
ಹ್ಮ್.
ಮಾಡ್ಸಿ
ಹ್ಮ್ ಹ್ಮ್.
ಎ ಇವ್ಗ ಹೋಗಿ ಈ ತಿಂಗಳ್ದಗ ಹೋಗಿ ಮಾಡಿಸ್ಯಕ್ ಬರ್ಬೇಕ.
ಹ್ಮ್.
ಮಾಡಿಕ್ಯೆಡಬಂದುರ ಚೋಲ ಆಯ್ತದ ಎಲ್ಲಾ.
ಹ್ಮ್.
ಎಸ್ ಎಸ್ ಪಿದ್ ಲೇ ಪಾ. ಎಸ್ ಎಸ್ ಪಿ ಲಿಂಕ್ ಐತಿ ಯಾರ್ ನಂಬರ್ ಲಿಂಕ್ ಐ ಐತಿ ಅಂತೆ ಗೊತ್ತಿಲ್ಲ ನನಗ ಪಾಸ್ವರ್ಡ್ ನೆನ್ಪ ಹೋಗ್ಯದ ಪಾರ್ ಗೇಟ್ ಓಡ್ಯಾತಿನಿ ಓ ಟಿ ಪಿ ಹೊಂಟದ ನನ್ನ ನಂಬರ್ಗಿ. ನಮ್ಮ ಅಪ್ಪನ ಅದಕ್ಕೆ ಆದ. ನಮ್ಮ ಅಪ್ಪನ್ ಅದ್ದಕೆ ಆದ ನಮ್ಮ ಅಕ್ಕನ ಅದಕ್ಕ ಆದ ಗೊತ್ತಾಗವ
ನಿಂದೆ ಬೇಕಿಲ್ಲ ಲೇ ಎಸ್ ಎಸ್ ಪಿ
ಏ ನನ್ನ ನಂಬರ್ ಕೊಡು ಹೋಗ್ ನನ್ನ ನಂಬರ್ ಕೊಡಕ್ಕ ಹೊತ್ನಿಲ್ಲ.
ಹ್ಮ್.
ನನ್ನ ನಂಬರ್ ತಗೊಲಿಲ್ಲ ಅದ ಅವತ್ತ. ನಮ್ಮ ಅಕ್ಕಂದ ಅವಾಗ ನಮ್ಮ ಅಕ್ಕ ನಾ ಇದು ನಮ್ಮಪ್ಪನ್ ನಂಬರ್ ಅಲ್ಲ.
ಹ್ಮ್.
ನಮ್ಮ ಅಕ್ಕನ್ ಬಲ್ಲಿ ಟ್ಯಾಬ್ ಇತ್ತ ನಮ್ಮಕ್ಕಗ್ ಕೊಟ್ಟಿದ್ದ ನಂಬರ್.
ಹ್ಮ್.
ಇರರ್ತಿದ್ರು. ಒಂದ್ ಸ್ವಲ್ಪ ದಿನ.
ಅವಾಗ ಆಕೀನ್ ಎಸ್ ಎಸ್ ಪಿ ಐ ಡಿ ಕೊಟ್ಟ ಬಿಟ್ಟಳ ಇದ್ ನಂಬರ್.
ಅಂದ್ರ ಒಂದ ಆಸತಿ ಒಂದ್ ಒಂದೇ ಬರ್ತಾದ್ ಅವು.
ಹ್ಮ್ ಅವ್ ಅದ ಕೊಟ್ಟಳಲ್ಲ. ನಂದು ಬರ್ಲಿಲ್ಲ ಅದಕ್ಕೇ ಅವ್ರ್ದ ಕೊಟ್ಟಬಿಟ್ಟದ ನಂದ.
ಹ್ಮ್ ಹ್ಮ್ ಹ್ಮ
ಹಾ ಅದಿಕ್ಕೆ ಇದು ಅವ ಯಾರದು ನಮಕ್ಕಂದೂ ನಮ್ಮ ಅಪ್ಪ ಅಕ್ಕಗ ಹಚ್ಚಿದ್ದೆ ಇಲ್ಲ ಅಂದುಳು ನಮ್ಮಪ್ಪಂದು ಇರ್ಬಕು. ಸಂಜೆಕಿ ನೋಡ್ಬಕು.
ಈಗ್ ಬಿಟ್ರ ನೀವಾ ಹಾಕ್ಲಕ್ಕ.
ಆಕಕ್ಕಿಲ್ಲಾ ಅವೇ ಹಾ ಓದ್ ವರ್ಷ ಹಾಕಿದ್ದೇ ಇನ ಬಂದಿಲ್ಲ.
ಹ್ಮ್ ಹ್ಮ್
ಅದೇ ಚೆಕ್ ಮಾಡ್ಬಕ್ ಇನ್ನ.
ಹ್ಮ್ ಹ್ಮ್
ಅದೇ ಗೊತ್ತಿಲ್ಲಿನಾ ಅದಕ್ಕಾಗಿ ನೋಡ್ಬಕು.
ಹ್ಮ್ ಹ್ಮ್ ನಮ್ಮುವ್ ಆ ಸಲ ಬಂದದ್ದೇ ಇಪ್ಪತ್ ಇಪ್ ಇಪ್ಪ ಇಪ್ಪತ್ತೈದು ಸಾವಿರೂಪಾಯಿ ಇವ ಇವರ್ಸೇನ ಏನ್ ಬಂದೆ ಇಲ್ಲ.
ಈ ವರ್ಸ್ ಇಲ್ಲ ಅವು ಹಾಕಿರೆನು ಈಗ.
ಆಗ್ಲನ್ ಬುಟ್ಲವ ಆಗಲಕ್ಕ. ಬರ್ ಬರ್ಲನಂತಾರ ಒಂದೇಸ ಬರ್ತಾವ ಅಂತಾರ.
ಹ್ಮ
ಒಂದೇಸ್ ಬರ್ತಾವಂದ್ರ ಬರ್ಲ ಅಂತ ಹೇಳ ಅತ್ತಾರ.
ಯಾರಂದು.
ನಂಬಲ್ಲಿ ಅಂದ್ರಪ್ಪ ಸೀನಿಯರ್ಸ್ ಎಲ್ಲಾರೂ ಇಲ್ಲಾ ಒಂದೇ ವರ್ಷ. ಅಷ್ಟ ಬರ್ತಾವ ಆಮೇಗ್ ಬರ್ಲ ಅವು ಅಂತರ. ಹ್ಮ ಹ್ಮ್ ನೋಡ್ಬಕ್ ಈಗ್ ಎಕ್ಸಾಮ್ ಆಕ್ಬಕು.
ಆಕು ಅದರೊರಗೇನಾದ.
ಹ್ಮೂ
ಬಂದ್ರು ಬರ್ಲಿ ಹೋದ್ರು ಹೋಗ್ಲಿ.
ಹ್ಮೂ
ತೆಲಿ ಚಿಟ್ ಹಿಡಿತೆದ. ಏನ್ ಮಾಡ್ಲಿ ಏನಿಲ್ಲ ನ
ಹ್ಮ ಹ್ಮ ಹ್ಮ ಹ್ಮ
ಅದಕ್ಕೆ ಚೆಕ್ ಮಾಡಿದ್ರಾಯಿತಂತ್ ಮಾಡಿದೆ ಥರ್ಡ್ ಸೆಮ್ದ್ ರಿಸರ್ಟ್ ಬಿಟ್ಟ ಟ್ರೇನ್ ಮಾಡ್ಯಾರ ಬುಟ್ಟಿರ್ಬಕು ಫಿಫ್ತು ಸೆಮ್ದರುವು ಬಂದವ
ಹ್ಮು
ಕ್ ಮಾಡಿನೀ ಸರ್ವರೇ ತೋರ್ಸವಲ್ತು ವೆಬ್ಸೈಟ್ದು.
ರಾತ್ರಿ ಕುಂತಾಗ.
ರಾತ್ರೆಗನು ನೋಡಿದೆ ಅವಾಗನು ಎರಾರ್ ಇತ್ತು ಈಗುನು ಎರಾರ್ ಒಂಟದ.
ಹ್ಮ ಹ್ಮೂ ಬರಂಗಾವ ತಗಣ.
ಅದಕ್ಕೆ ಸುಮ್ಮ್ನಿನ್ಗ್ ಹೆಗರಿದ್ದುವಂದ್ರ ದನ್ನಂತ ಆಯ್ತು ಬುಟ್ಟಬುಡದು.
ಹ್ಮ ಹ್ಮ ಹ್ಮ
ನಿಮ್ ತಂಗಿದ್ ಫೋನ್ ಪೇ ಇಲ್ಲ ಅಲ್ಲ.
ಬಟ್ ಇವರ ಲಾಯರ..... ಇಲ್ಲಾ ಇಲ್ಲಾ.
ಮತ್ತ ರೆಫರ್ ಮಾಡಿ ಮಾಡ್ಸಬೇಕಿಲ್ಲ.
ಎಟಿಂಲ್ಲ ಎಟಿಂ ಮಾಡ್ತದೆ ಎಟಿಎಂ ಇಲ್ಲ.
ಹೌದ್ ಗಣ ಮಗನಿ ಮತ್ತ ಈಗ ರೊಗ ಬೇಕಾದ್ರೆ ಹೆಂಗ್ ಮಾಡ. ಅ್ರಲ್ಲಿ
ಅಕ ಎಲ್ಲಿ ಎಲ್ಲಿ ಯಾವ ಬುಳದಲ್ಲಾಕಗ್ರಕ್ಕ.
ಬ
ಕ್ಯೆಶ್ ಕೊಡ್ತಾರ.
ಬೆಂಗಳೂರ್ ಬಂದು ಬಿಡ ಅಲ್ಲ ಬಟ್ ಎ. ಟಿ. ಎಮ್ಂದ್ದ್ ಮಾಡಸ್ಬೇಕ್
ಮಾಡಿಸದರ್ ಪಾಡಲ್ಲ.
ಹ್ಮ
ಎಟಿ. ಎಮ್. ಎಟ್ತೋತ್ ಒಂದಿನ ಬಂದ್ರ್ ಮಾಡ್ಸಕ್.
ಹ್ಮ್....... ಈಗೇನು ಬಿಡ ಇಲ್ಲೇ ಇದಾಳ ನಡತಿತೆಲ್ಲ ಮಾಡಾಸಾಕ್.
ಎಮರ್ಜೆನ್ಸಿಕಿ ಯೂಸ್ ಆಗತವಪ್ಪ ಅಂದೆ.
ಹೂ ಮ್
ಮಾಡ್ಸ್ಬೇಕಪ್ಪ ಗುಲ್ ಬಿಟ್ಟೆ ಯಾವಾಗಾರ್ ಯಾವಾಗಾರ್......